ಹೇಗಿದರಾರ ಹಲೋ ಹಾ ಹಾ ಕೇಳುಸ್ತಾದ್ ಹೇಳ
ಇನ್ ಸರ್ ಆರಾಮ ಹಲೋ
ಎಂತ ಊಟ ಆಯ್ತಾ ಹಾ
ಹಾ ಆಯ್ತ ನೋಡ್ರಿ ನಿಮ್ದು
ಆಯ್ತು ಮ ಎಂತ ಮಾಡ್ತಿದ್ದೆ
ಏನಿಲ್ಲ ಸುಮ್ಮು ಓದ್ಕೂತ ಕೂತಿದ್ದೆ ಹೌದಾ
ಹೌದಾ
ಯಾವ ಯಾವ ಬುಕ್ ಓದ್ತಾ ಇದ್ದೀರಾ
ನರ್ಸಿಂಗ್
ಹ ನರ್ಸಿಂಗ್ ಹೌದಾ ಓದ್ರಿ ಓದ್
ನೀವೆ ಎಂತ ಮಾಡ್ತೀರ ನೀವು ನರ್ಸ
ನಾ ಸುಮ್ ಬಕ್ಡ್ಕೊಂಡ ಸುಮ್ ಬಕ್ಕ ಉಡ್ಕಂತ ಕುಂತಿದೀವಿ ನೋಡ್ರಿ
ನೀವು ನರ್ಸಿಂಗ್ ಓದಿದಿರ ತಾನೇ
ಹಾಂ ನರ್ಸಿಂಗ್ ಓದಿದ್ದೀರಿ
ಕೋಶನ್ ಕೇಳಾ
ಹಾ ಕೇಳಿ ಕೇಳಿ
ಹು ಫಸ್ಟ್ ಕೋಶ್ನ್ ಎನ್ವಾರ್ಮೆಂಟಲ್ ಥೇಯರೀ ಈಸ್ ಗಿವನ್ ಬೈ ಹಾ
ಹಲೋ ಸರ್ ಎನ್ವರಮೆಂಟ್ ಅಂದ್ರೆ ಒಂದು ಎನ್ವರಮೆಂಟ್ ಸರ್ ಅದು
ಅದೇ ಆ ಥೇರಿ ಕೊಟ್ಟೋರು ಯಾರು ಮಾರ್ರ
ಹಾ ತೇರಿ ಗೊತ್ತಿಲ್ಲ ಸರ್ ಅಸ್ಗೊಂದ ಏನು ಓದಿಲ್ಲ ಫಸ್ಟ್ ಹಾ ಫ್ಲೋರೆನ್ಸ್
ಹಾ ಎಂತ ಮಾರರೆ ನಾನೊಂದ್ ಪ್ಯಾರಾಗ್ರಾಫ್ ಹೇಳ್ತಾ ಕೇಳಿ ನೀವ ಹಾಗೆ
ಕ್ವಾಲಿಟೀಸ್ ಇದೆ ನೋಡ್ರರಿ ಹೇಳಲೇ ಕ್ವಾಲಿಟೀಸ್
ಹಾ ಹೇಳಿ
ಹ ಕ್ವಾಲಿಟಿ ಆಫ್ ನರ್ಸಿಂಗ್ ಅಂತ ಇರ್ತೈತಿ. ಸೆಲ್ಫ್ ಕಾನ್ಫಿಡೆಂಟ್ ಸೆಲ್ಫ್ ಕಾನ್ಫಿಡೆಂಟ್ ಅಂದ್ರೆ ಆತ್ಮವಿಶ್ವಾಸ.
ಹಾ
ಸೆಲ್ಫ್ ಕಾನ್ಫಿಡೆಂಟ್ ಆ ಪೇಶಂಟ್ಗೆ ನಾನು. ಚಲೋ ಕೇರ್ ಮಾಡ್ತೀನಿ ಇಲ್ಲ ಅಂತ ಆತ್ಮಶ ಆತ್ಮವಿಶ್ವಾಶ ಇರ್ಬೇಕು ನಮ್ ಕಡೆ. ಹಂಬಲ್ಯಂಡ್ ಹೋನ್ ಎಷ್ಟ್ ಹಂಬಲ್ಯಂಡ್ ಹೋನ್ ಎಷ್ಟ್ ಅಂದ್ರೆ. ಅ ಪಷೆಂಟ್ ಕೂಡ ಮನಿ ಫ್ಯಾಮಿಲಿ ತರ ಇರಬೇಕು. ಲಾಯಲ್ ಆಗಿ.
ಹ್ಮ
ಅಲರ್ಟ್ನೆಸ್ ಅಂದ್ರೆ ನಾವು ಏನರ ಪಷೆಂಟ್ಗೆ. ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ನಾವೇ ಅಲರ್ಟ್ ಆಗಿರ್ಬೇಕು ಪೇಶಷೆಂಟ್ಗಿಂತ ಮುಂದೆ. ಮುಂಚೆ ಅಗಾದ್ ಆದ್ರೆ ಆ ಪೇಶೆಂಟ್ ಗೆ ಚಲೋತ್ನಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಮತ್ತೇನಂದ್ರೆ ಕೋಆಪ್ರೇಟಿವ್.
ಹ್ಮ
ಕೋಪ್ರೋಟಿವಲ್ಸ್ ಸಹಕಾರ ಮಾಡೋದು ಪೇಷಂಟ್ ಮ್ಯಾಲೆ.
ಹ್ಮ ಹ್ಮ್ ಹ್ಮ ಕೋಆಪರೇಟ್.
ಹಾ ಮತ್ತೆ ಡಿಸಿಜನ್ ಮೇಕರ್ ಅಂದ್ರೆ ಯಾವ್ದಾರ ಒಂದು ಡಿಸೀಸ್ ತಗೋದ. ಪೇಶೆಂಟ್ಗೆ ಏನ. ಏನಾಗಿದೆ ಏನಿಲ್ಲ ಅಂತ ಸ್ವಲ್ಪ ನೋಡಿ. ಬೇರೆ ಕಡೆ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ಬಹದು.
ಹಾ
ಗುಡ್ ಲಿಸ್ನರ್ ಅಂದ್ರೆ ಒಳ್ಳೆಯ ಕಾಳಜಿ ವಹಿಸೋದು. ಒಳ್ಳೆಯ ಮಾತುಗಳನ್ನಾಡೊದು. ಹಾಂ
ಹ್ಮ
ಗುಡ್ ಅಂಡರ್ಸ್ಟೇಟರ್ ಅಂದರೇನ್ ಸರ್.
ಗುಡ್ ಅಂಡಸ್ಟ್ರೇಟರ್ ಅಂದ್ರೆ. ಮಳೆ ಅದು ತಿಳ್ಕೋದು ಪೇಷಂಟ್ ಬಗ್ಗೆ.
ಹ ಹ ಉತ್ತಮ ಆಡಳಿತಗಾರ. ಪೇಶೆಂಟ್ ಬಗ್ಗೆ ಎಲ್ಲ ಗೊತ್ತಿರ್ತದಲ್ಲ ಹಾ ಅದೇ. ಹೌದೌದು ಹೌದೌದು ಸರ್ ಹೌದು.
ಕರಣಿ ಸತ್ಯವಾ.
ಹಾ ಗುಡ್ ಸೂಪರ್ವೈಸರ್ ಅಂದ್ರೆ ಸರ್ ಏನು.
ವಾಯ್ಸ್ ಬ್ರೇಕ್ ಆಗ್ತಿದೆ ಮರ.
ಹ ಹ ಈಗ್ ಕೇಳ್ಸತಾ ಇದೆಯಾ. ಹಲೋ ಸರ್ ಕೇಳಿಸ್ತಾ ಇದೆಯಾ. ಹಲೋ
ಹೇಳಿ.
ಅದೇ ಗುಡ್ ಸೂಪರ್ವೈಸರ್ ಅಂದ್ರೆ ಏನು. ಗುಡ್ ಸೂಪರ್ವೈಸರ್.
ಗುಡ್ ಸುಪರ್ವೈಸರ್ ಅಂದ್ರೆ ನಿಮ್ಮ ಕೆಳಗೆ ಇರುವಂತಹ. ಕಾಂಪೌಂಡರ್ ಅಥವಾ ಕಾಂಪೌಂಡರ್ ಅಥವಾ ನರ್ಸ್.
ನಮ್ಮ ಕೆಳ ಕೆಳಗ ಇರಲ್ರಿ ಸರ್ ಅವ್ರು ನಮ್ಮ ಎಲ್ಲರ್ಗಿಂತ ಮೇಲೆ ಇರೋರ್ ಅವ್ರು ಸೂಪರ್ವೈಸರ್ ಅಂತಾರ ಅವ್ರಿಗೆ ಹಲೋ ಸರ್ ಕೇಳ್ತಾ ಇದಯಾ
ಹೌದಾ
ಹಲೋ
ಹಾ
ಹಲೋ ಗುಡ್ ಸೂಪರ್ವೈಸರ್ ಅಂದ್ರೆ ನಮ್ಮ ನಾವು ನರ್ಸ್ಗಳು ನರ್ಸ್ಗಳಗಿಂತ ಅವ್ರ ಮೇಲೆ ನಮ್ಮ ಅಧಿಕಾರಿಗಳು ಅವರು ಗುಡಸೂಪರ್ವೈಸರ್ ಎಲ್ಲಾ ಹಾಸ್ಪಿಟಲ್ ಅನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಏನ್ ಕಡಿಮೆ ಇದೆ ಏನೆಲ್ಲಾ ಹಾಸ್ಪಿಟಲ್ ಅಲ್ಲಿ ನೋಡ್ಕೊತ ಹೋತಾರಲ್ಲ ಅವ್ರ ಗುಡ್ ಸೂಪರ್ವೈಸರ್ ಅಂತಾರ ಬಟ್ ಗುಡ್ ಜಜ್ಮೆಂಟ್ ಅಂದ್ರೆ ಏನು ಸರ್ ಹಲೋ ಸರ್ ಹಲೋ ಕೇಳ್ತಾ ಇದೆಯಾ ಸರ್
ಹಲೋ
ಕೇಳಸತೀದೇಯಾ
ಹಲೋ
ಕೇಳಿಸ್ತಿದೆಯಾ
ಹಾ ಕೇಸ್ತಾ ಇದೆ ನೀವು ಹಲೋ ಎಲ್ಲ ಅಂತ ನೀವಂತರು ಮಾತ ಆಡಲಾಗಿಿರಿ
ಇಲ್ಲ ಮಾರಾಯ ಹೇಳ್ತನಲ್ಲ
ಕೋಶ್ನ್ ಕೇಳ ಸರಿನಾ
ನಾ ನಾ ಕೋಶ್ಚನ್ ಕೇಳುತ್ತೆ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಏನು
ಏನ್ರೀ
ರಿಸ್ಕ್ ಫ್ಯಾಕ್ಟರ್ಸ್
ರಿಸ್ಕ್ ಅಲ್ಲ ನೀವು ಹಾಸ್ಪಿಟಲ್ ಸಿ ಕೇಳ್ರಿ ನಾ ಅಲ್ಲಿಂದ ಪಸ್ಲ ಸಿ ಕೇಳ್ರಿ ನಾ ಎಲ್ಲಾ ಆನ್ಸರ್ ಮಾಡ್ತೇನಿ
ಹಾಸ್ಪಿಟಲ್ ಅಂತ ಫಸ್ಟ್ರಿ
ಹಾ ವಾಟ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್
ಕಮ್ಯುನಿಟಿ ನೀಡ್ಸ್
ಹಾ
ಹೌದಾ
ಹಾ
ಇನ್ನೊಂದ ಎರಡು ಮೂರ್ ಇದೆ ನೀವು ಹಾಸ್ಪಿಟಲ್ ಹಾಸ್ಪಿಟಲ್ ಬರರಿ ನಾ ಎಲ್ಲ ಕೋಶನ್ಗೆ ಆನ್ಸರ್ ಮಾಡ್ತೀನಿ
ಹಾಸ್ಪಿಟಲ್ ಎಂದ ಕೇಳಾ
ಹಾ
ಜನರಲ್ ಹಾಸ್ಪಿಟಲ್ ಅಂದ್ರೆ ಏನು
ಜನರಲ್ ಹಾಸ್ಪಿಟಲ್ ಅಂದ್ರೆ ಜನರಲ್ ರೀ ಸರ್
ಹ್ಮ್
ಇಲ್ಲಿ ಜನರಲ್ ಅಂದ್ರೆ ಗೊತ್ತಾಗ್ತಲ್ರರಿ ಎಲ್ಲಾ ಹಾಸ್ಪಿಟಲ್ನಲ್ಲಿ ಜನರಲ್ ಅಲ್ಲಿ ಜನರಲ್ ಆಗಿ ಒಂದು ಹಾಸ್ಪಿಟಲ್ ಎಲ್ಲಾ ಎಲ್ಲಾರು ಹೋಗ್ಬೋದು ಅಲ್ಲಿ
ನಾನ್ ನಾನ್ ಹೇಳ್ತೆ ಡೆಫಿನೇೇಶನ್ ಇವನ್ ಕೇಳಿ
ಹಾಂ
ವಿಚ್ ಆಫರ್ಸ್ ಮೆಡಿಕಲ್ ಸರ್ಜಿಕಲ್ ಆಬ್ಸ್ಟ್ರಾಕ್ಟಿಕ್ ಎಮರ್ಜೆನ್ಸಿ ಅಂಡ್ ಡೈಗ್ನೋಸ್ಟಿಕ್ ಕ್ಯಾಜವಲ್ ಲ್ಯಾಜ ಲ್ಯಾಬ್ ಸರ್ವಿಸಸ್ ನಿಜಾನಾ.
ಹಾ ನಿಜಾ ನಿಜಾ ಎಮರ್ಜೆನ್ಸಿ ಟೇಜ್.
ಹಾ ಕರೆಕ್ಟ್ ಇದೆಯಾ.
ಹಾ ಕರೆಟ್ ಕರೆಟ್ ನಿವ್ನ ಏನ್ ನರ್ಸಿಂಗ್ ಮಾಡಿದೀರಾ. ಅದ್ರಲ್ಲಿ ಅ ಅ. ಹಾಸ್ಪಿಟಲಲ್ಲಿ ಟೈಪ್ಸ್ ಗಳು ಬರ್ತಾವ್ರೀ ಜಮ ಜನರಲ್ ಹಾಸ್ಪಿಟಲ್. ಕಮ್ಯುನಿಟಿ ಹಾಸ್ಪಿಟಲ್ ಟೆರಟರಿ ಹಾಸ್ಪಿಟಲ್ ಸೋಷಲ್ ಹಾಸ್ಪಿಟಲ್. ಸೋಷಲ್ ಹಾಸ್ಪಿಟಲ್ ಅಂದ್ರ ಇಲ್ಲಿ ಸಮಾಜದಲ್ಲಿ ಎಲ್ಲರಿಗ ಅಂತ.
ಹಅ
ಹ ಮತ್ತ ಅಲ್ಲಿ ಮೀನಿಂಗ್ ಅಂತ ಬರ್ತೈತ್ರಿ ಮೀನಿಂಗ್ ಅಂತ ಹಾಸ್ಪಿಟಲ್ ಮೀನಿಂಗ್ ಬರ್ತೈತ್ರಿ. ಅದ್ರ ಹಾಸ್ಪಿಟಲ್ ಮೀನಿಂಗ್. ಅಂದ್ರೆ ಹೀಲಿಂಗ್ ಅಬ್ಸರ್ವೇಷನ್ ಸುಪರ್ವೇಷನ್. ಪರ್ಸುವೇಷನ್ ಇನ್ವೆಸ್ಟಿಗೆಷನು.
ಹಾ
ಟ್ರೀಟ್ಮೆಂಟು ಅಸೂರ್ ಅಂಡ್ ಲಿಸುರ್. ಅಸುರ ಅಂದ್ರ ಧೈರ್ಯ ತುಂಬೋದು ಅಸೂರೆನ್ಸ.
ಹ್ಮ್ ಅಶೋರೆನ್ಸ್ ಹ್ಮ್.
ಹಾ ಪರ್ಸುವೇೇಶನ್ ಅಂದ್ರ ಅವ್ರಿಗೆ ಟಚ್ ಮಾಡಿ ಫೀಲ್ ಮಾಡೋದು ಅವ್ರಿಗಿ. ಯಾವ್ದು ಏನ ಆಗ್ಯದ ಯಾವ್ ಟೈಫೈಡ್ ಆದ ಯಾವ ಬುಖ ಯಾವ್ದ. ಇಲ್ಲಿ ಜ್ವರ ಆದ ಏನಿಲ್ಲ ಅಂದ್ರೆ ಅವ್ರಿಗ್ ಟಚ್ ಮಾಡಿ ಒಂದ್ ಮೂರು ಬಟ್ಟಿ ಇಳಿಸಿ ಫೀಲ್ ಮಾಡ್ತೀವಲ್ಲ ನಮ್ಗ್ ಗೊತ್ತಾಯ್ತ ಇಲ್ಲ. ಅವ್ರಿಗೆ ಏನಾಗಿದೆ ಏನಿಲ್ಲ ಅಂತ ಫೀಲ್ ಮಾಡ್ಬೋದು. ಟಚ್ ಮಾಡದ್ರ ಹಾ ಮತ್. ಪೀಲಿಂಗ್ ಅಂದ್ರೆ ನಮ್ಗೆ ಯಾವ್ದಲ್ಲಿ ಉಂಡೆಡ್ ಆಗಿರ್ತವಲ್ಲ ಗಾಯ ಆಗ್ಲಿ ಏನೇ ಆಗ್ಲಿ.
ಹ್ಮ್ಮ್
ಅದ್ಕ್ಕೆ ಹೀಲಿಂಗ್ ಅಂತಾರದಕ್ ಹಾಸ್ಪಿಟಲ್ ಡೆಫನೇಷನ್ ಹೇಳ ಸರ್.
ಹಾ ಹೇಳಿ.
ಹಾಸ್ಪಿಟ ಈಜೆ ಇನ್ಸ್ಟಿಟ್ಯೂಟ್ ಫಾರ್ ದ ಕೇರ್ ಆಂಡ್ ಕ್ಯೂರ್. ಕರೇಟ್
ಹಾ
ಅಂಡ್ ಟ್ರೀಟ್ಮೆಂಟ್ ಅಂಡ್ ಸಿಕ್ ಆರ್ಬೆಂಡ್ ಹ್ಮ. ಸಿಕ್ಕಾರ್ ಉಂಡೆಡ ಫಾರ್ ಸ್ಟಡಿ ಆಫ್ ಡಿಸೀಜ್.
ಹಾ
ಆಯ್ತ ಸರ್.
ಹಾ ಮತ್ತೆ ಮುಂದೆ.
ಮುಂದೆ ಸ್ವಲ್ಪ ಬರವಲ್ದ ಸರ ಅಷ್ಟೇ ನೆನಪೈತಿ.
ಅದೊಂದ್ ಸಬ್ಜೆಕ್ಟ್ ಗೊತ್ತಾ ನಿಂಗೆ ಸ್ಪೆಟ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ.
ಹಾ ಹೇಳಿ ಏನೈತಿ ಹಾ
ಆ ಕ್ಲಾಸಿಫಿಕೇಶನ್ ಆಫ್ ಟೈಪ್ಸ್ ಆಫ್ ಸರ್ವಿಸಸ್ ಅಲ್ಲಿ ಸ್ಪೆಷಲಿಟ್ ಹಾಸ್ಪಿಲ್ ಅಂತ ಬರ್ತಾ. ವಿಚ್ ಆಫರ್ಸ್ ಓನ್ಲಿ ಪರ್ಟಿಕುಲರ್ ಟೈಪ ಆಫ್ ಕೇರ್ ಸಚ್ ಯಾಜ್ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ವುಮೆನ್ಸ್ ಹಾಸ್ಪಿಟಲ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಅಂತ.
ಹೌದೌದು
ಅದರಲ್ಲಿ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಅಂತ ಎಕ್ಸ್ಪ್ಲಾನ್ ಮಾಡ್ತೀರಾ.
ಅದ್ ಹ ಅಂತ ಪರಿ ಏನ ಡೀಪ್ ಆಗಿ ಹೋಗಲ್ಲ ನಮ್ಗ ಯಾವ್ದ ಯಾವ್ದ ಇಂಪಾರ್ಟೆಂಟ್ ಇರ್ತೈತಿ. ಎಕ್ಸಾಮ್ ಗಾಗ್ಲಿ ಎಲ್ಲೆನ ಆಗ್ಲಿ ನಾವ ಟೇಸ್ಟಿಗಾಲಿ ನಮ್ಗ ಏನೇನ ಹೇಳ್ಬೇಕ ಅಷ್ಟೇ ಬರೇ ಪೈಡ್ಸ ಅಷ್ಟೇ ಹೇಳಿ ಕೋಡ್ತಾರ ನಾವ ಅದ್ರ ಬಗ್ಗೆ ನಾವೇ ಓನ್ ಆಗಿ ಏನಾದ್ರು ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿ ಬದ್ರೆ ಸಾಕು ಅದ್ರಾಗ ಏನ. ವರ್ಸ ಕೊಡ್ತಾರ ಅಂತ ಪರಿ ಏನು ಡೀಪ್ ಆಗಿ ಅಂತ ಓದಂತದುನು ಏನಿಲ್ಲ ಅದ್ರಲ್ಲಿ.
ಹ ಇದು ಸೈಕ್ಯಾಟ್ರಿಕ್ ಮೀನಿಂಗ್ ಆದ್ರೂ ಗೊತ್ತಿದೆಯಾ.
ಸೈಕ್ಯಾಟ್ರಿಕ್ ನಮ್ಮದು ಬುಕ್ಕನೇ ಇಲ್ಲ ಸರ್.
ಹೌದಾ ಇದು ವುಮೆನ್ಸ್ ಹಾಸ್ಪಿಟಲ್ ಅಂತ ಇದೆಲ್ಲ ಅದರಲ್ಲಿ ಎಂತ ಸ್ಪೆಷಲ್. ಸ್ಪೆಷಾಲಿಟಿ ಇರತ್ತೆ.
ವುಮೆನ್ಸ್ ಹಾಸ್ಪಿಟಲ್ ಅಂದ್ರೆ ಅವ್ರರಿಗಂತ ಅವರಿಗಂತ ಒಂದು ವುಮೆನ್ಸ್ ವುಮೆನ್ಸ್ಗಾಗಿ ಒಂದ ಹಾಸ್ಪಿಟಲ್ ಇರ್ತರಿ ಅವ್ರರಿಗ ಅಂತ
ಹಾ
ಹಾ
ಆ ಸೊ ನಿಮ್ಮ ಹೆಸರ ಅಂತ ಸೋಹಿಲ್ ಅವರಾ.
ಹಾ ನಮ್ಮ ಹೆಸರ ಶಾರುಖ್ ಅಂತ.
ಹಾ ಒಂದ ಹತ್ತು ನಿಮಿಷ ಬಿಟ್ಟ ಕಾಲ್ ಮಾಡ್ತಿನ ಕಾಲ್ ಬರ್ತಿದೆ.
ಹೌದಾ ಏನ್ ಊಟ ಮಾಡಕ ಹೋಗ್ತೀರಾ.
ಆ
ಸರಿ ಸರಿ ಆಯ್ತ ಇಡ್ಲ
ಹಾ